ಹಲೋ
ಹಲೋ ಹಾ ಕೇಳಿಸ್ತಿದೆ
ಏನುೂ ಇಲ್ಲ ಹಾಗೆ ಸುಮ್ಮ್ನೆ ಇದ್ವಿ ನೀವು
ಹೌದಾ ನಾವು ಸುಮ್ನೆ ಇವಾಗ ಹುಣ್ಸಿನ್ ಬೇಕಾಗತ್ತಾ ನಿಮ್ಗೆ ಹುಣಸೆ ಬೇಕ ಗೊತ್ತಾ ಗೊತ್ತಿಲ್ವಾ ನಿಮ್ಗೆ ಹುಣಸೆ ಹಣ ಗೊತ್ತಿಲ್ವಾ
ಗಸ
ಹ ಅದ್ರದ ಬೀಜ ಇೆ ಸರ್ವಾದು ಅನ್ನ ಸಿತ್ಕೊಂಡು ತಿಂತಿದ್ವಿ ನೋಡಿ
ಚೆನ್ನಾಗಿದ್ದೀರಾ
ಹಾ ಚೆನ್ನಾಗಿದ್ದ ನೀವು ಹ ನಿ ಹೆ ಗೊತ್ತಾಗರ ನ ಹೆರು ಕೇಳ್ದಿನನ್ ಹಂಗೆಸಿದಳ ಮಾತ್
ಅಂದ್ರೆ ನಾವಗ ಕಾಲ್ ಮದಲ್ಲಿ ಬಂತ ಲ್ಲ ಯಶೋ ಅಂತ
ಹಾ ಹಾ
ನಾನಾ ನಿಮ್ಮ್ ಹೆಸರು ಯಶೋಧನೆ ಇರ್ಬೋದು ಅಂತ ಅನ್ಕೊಂಡೆ
ಓ ಹೌದಾ ಹೌದು ಬಿ ನ ರಸ ನಿಮ್ಮ ಹೆಸರು ಸಾನ ಅಲ್ವಾ
ಚದರ
ಹಾ ಏನ್ ಮಾಡಿದ್ರಿ ಮತ್ತೆ ಊಟ ಚಾ
ಹ್ಮ ಚಹ ಬ್ರೆಡ್ ತಿಿಂದಿಿ ಇವಾಗ ಹ್ಮ ಊಟ ಮಾಡಿ ಡಿಗ್ರಿ ಹೋಗಿ
ಹಾ ಹಾ ನಾವು ಅದೇ ಚಾ ಅಷ್ಟೆ ಕೊೊಂಡ್ವಿ ಬ್ರೆಡ್ ಏನ್ ಇರ್ಲಿಲ್ಲ ಹಾ ಹ
ಹೌದಾ ಹ್ಮ್ ಮತ್ತೆ ಊ ಮತ್ತ ಏನ್ ಮಾಡಿದ್ರಿ
ಇದು ನನ್ ಬೆಳಿಗ್ಗೆ ಅನ್ನ ತಗೊಂಡ್ ಬಂದ ಇಟ್ಕೊಂಡಿದ್ದೆ ಅದ್ನ್ನೇ ತಿಂದೆ ಮಧ್ಯಾಹ್ನನು
ಹೌದಾ ಏನನ್ನ
ಅನ್ ದು ಏನದು ಸುಮಮ್ಮನೆ ನಾರ್ಮಲ್ ಪ್ಲೇನ್ ರೈಸ್ ತರ ಬರುತ್ತೆ ಅಲ್ವಾ ಅದೇ ಆ ತಗೊಂಡ್ಂದ ಇಟ್ಕೊಂಡಿದ್
ಹ ಹೌದಾ ಹ ಹೌದಾ ಎಷ್ಟದ ಅವ್ರೆ
ಹ ಮಳೆ ಏನು ಮಾಡಿದ್ರಿ ಮತ್ತೆ
ನಾವು ಅನ್ನ ಟಮಾಟಿ ಪಲ್ಯ ಮಾಡಿದ್ದು
ಓ ಹೌದಾ ಹ್ಮ್ ಹ್ಮ್
ನೀವು ಬರೀ ಅನ್ನ ತಿಂದ್ರಾ
ಅದಾ ಹಾ ಹ ಹ್ತೇ
ಅವದ
ಹ್ಮ್
ಹ್ಮ್ ಮತ್ತೆ ಏನ್ ಸಮಾಚಾರ ಎಷ್ಟ
ಹ್ಮ್ ಏನು ಇಲ್ಲ ನಮ್ ನೀವೇರಿದ್ರೆ ನಾವವು ಕೇಳ್ತೀವಿ
ಎಲ್ಲನುಡನು ನಮ್ದ ಪರೀಕ್ಷೆ ಇದ್ದಾವವೆ ನಾಳೆ ಆದ್ರೆ ಇವತ್ತು ಆರ್ ಸಿ ಬಿ ಮ್ಯಾಚ್ ಬೇರೆ ಇದೆ ಅಲ್ ವಾ ಅದು ಇದನ್ನು ಹೊಡ್ದ ಅದನ್ನ ಓದ್ಬೇಕು ಏನು ಗೊತ್ತೇ ಆಗ್ತಿಲ್ಲ ಆದ್ರೂ ನಾವ ಓದಲ್ಲ ಇದ್ದ ನೋಡದು ಬಿಡಿ
ಹೌದಾ ಮತ್ತೆ ಇವತ್ತಲ್ಲಾ ಅಭ್ಯಾಸ ಮಾಡ ಮಾಡ್ಬೇಕು ತಾನೆ
ಆದ್ರೆ ಮ್ಯಾಚು ಬೇಕಲ್ವಾ
ಅಲ್ಲ ಅಲ್ಲ ಅಲ್ಲ ಯಶೋದ್ ಅವ್ರೇ ಬೆಳಗ್ಗೆಯಿಂದ ಓದ್ಬೋದಾಗಿತ್ತು ಚಲಾಂ
ಇ ಬೆಳಗ್ಗೆ ಇಂದ ಓದಿ ಹಂಗೇನಿಲ್ಲ ಹಾ ರಿವಿಷನ್ ಒಂದ್ ಮಾಡ್ಬಿ ಕಿತ್ತು ಅದನ್ನ ಮಾಡಕ್ಕೆೆ ಬೆಳಿಗ್ಗೆ ಮಾಡಿದ ರೈತಗಳು ಅಂತ್
ಹ್ಮ ಎಷ್ಟು ಗಂಟೆಗೆ ಪರೀಕ್ಷೆ ಇರೋದು ಹ್ಮ
ಮಧ್ಯಾಹ್ನ ಮೇಲೆ
ಹಂಗಂದ್ರೆ ಬಿಡಿ ನೋಡಿ ದಿ ಮಚ್ ಚಲ್ಲಾ ಹ್ಮ್ ಹ್ಮ ನಾವು ನೋಡ್ಬೇಕು ಯಶೋದಾವ್ರೆ
ಅದು ತುಂಬಾ ಜೋರ್ ಇದೆ ಅನ್ಸತ್ತೆ ಹಂಗಿದ್ರೆ
ಏ ಹಂಗೇನಿಲ್ಲ ಹ ಇವತ್ತ ಕೊನೆ ಮ್ಯಾಚ್ ಎಲ್ಲ
ಅದೇ ಸುಮ್ನ್
ಹಾ ಅದಕ್ಕೆ ನೋಡ್ಬೇಕು
ಹ್ಮ್ ನಿಮ್ಗೆ ನು ನಿಂ ಏನ್ ಅನ್ಸುತ್ತೆ ಅದು ಗೆಲ್ಲತಾ ಅಂತಾರ
ಹಾ ಗೆಲ್ಲತ್ತೆ ಅನ್ಸತ್ತೆ ಆಸೀವಿ
ಹ್ಮ್
ನಾವೆಲ್ಲ ಗೆಲ್ಲೋದ್ ಅಂತಿವವಿ ಗೆದ್ರೆ ಸಾಕು ದೇವ್ರ ಆಟ ಅಲ್ಲ ಅವ್ರು ಹೆಂಗ್ ಆಡ್ತಾರೆ ಹೆಂಗೇ ಲ್ಲ ಯಾರ ಹ ಹೌದು ಹಗೆ ತನಿಸುತ್ತೇ ಹ್ಮ ಮತ್ತೆ ಏನ್ ಸಮಾಚಾರ ಯಶೋಧವ್ರೆ
ಹ್ಮ ಈಗ ನೋಡಿ ಹೇಗಿತು ನಿಮ್ ದಿನಚರಿಯಲ್ಲ ಇವತ್ತು ಹ
ಹಾ ನಮ ದಿನಾಚರಿ ಹಂಗೆ ಇತ್ತು ಸಾಮಾನ್ಯವಾಗಿ ಅದೇ ಎದ್ದು ತಿಂಡಿ ತಿಂದು ಮಲಗೋದು ಮತ್ತೆ ಅಭ್ಯಾಸ ಮಾಡೋದು ಮಧ್ಯಾಹನ ಊಟ ಮಾಡೋದು ಅಂಗೇ ನಿಮ್ದು ಏನ್ ವಿಶೇಷ ಇತ್ತ ಇವತ್ತು
ಹ್ಮ ಏನ್ ಇರ್ಲಿಲ್ಲ ಅದೇ ಅಭ್ಯಾಸ ಮಾಡ್ಬೇಕಿತ್ತಲ್ವಾ ಅದಿ ಸ್ವಲ್ಪ ಅಂದ್ರೆ ನಿನ್ನೆ ರಾತ್ರಿ ಎಲ್ಲಾ ಅಭ್ಯಾಸ ಮಾಡಿದ್ವಿ ಅದಿಕೆ ಮಲ್ಕೊಂಡಿದ್ದೆ ಮಲ್ಕೊಂಡು ಮತ್ತು ಮತ್ತ ಬೆಳಗ್ಗೆ ಎದ್ದು ಬೆಳಗ್ಗೆ ಅದೆ ತಿಂಡಿ ತಿನ್ನೋಕಂತ ಹೋಗಿದೆ ಅದ್ ಮೇಲ್ಗಡೆ ತೊಗೊಂಡ ಬಂದೇ ಜಾಸ್ತಿನೇ ತಗೊಂಡ್ ಬಂದಿದ್ನ ಮಧ್ಯಾಹ್ನ ಅಕ್ಕು ತಗ್ಬೇಕು ಅಂತಳು ಆಮೇಲೆ ಅಭ್ಯಾಸ ಎಲ್ಲ ಮೊದಲ ಸಂಜೆ ಔಟ್ ಮಾಡ್ದ ನಾಲ್ಕ್ ಗ ಮೂರ್ ಗಂಟೆವರೆಗು ಹಂಗ ಮಲ್ಕೊಂಡು ಸ್ವಲ್ಪತ್ತು ಇವಾಗ ಸ್ನಾನ ಮಾಡಿ ಬಂದಿದ್ದೀನಿ ನೋಡಿ ಏಳುವರೆವರೆಗೂ ಟೈಮ್ ಇದೆಲ್ವಾ ಅಸ್ಟೊಥವರ್ಗು ಓದ್ಕೋಬೇಕು ಆಮೇಲೆ ಮ್ಯಾಚ್ ಸ್ಟಾರ್ಟ್ ಆದ್ಮೇಲೆ ಮ್ಯಾಚ್ ನೋಡ್ಬೇಕು ಬಸ್ ಗೇ ಹೋದ್ಲು ನೋಡಿ
ಹೌದಾ ಹ್ಮ ಚೆನ್ನಾಗಿ ಅಭ್ಯಾಸ ಮಾಡಿೇ ಪರೀಕ್ಷೆ ಚೆನ್ನಾಗ್ ಬರೀರಿ
ಹ ಅರಿ ನೀವ್ ಹೇಳ್ಧದಂಗೆ ಚನ್ನಾಗಿ ಬರೀತಿನಿ
ಹ ಹ್ಮ ಹ್ಮ ಮತ್ತೆ
ನದ ಕೌ
ನಾವು ಓದ್ತಿರೋದು ಷದ ಹಾ ಮತ್ತೆ ನಿಮ್ಗೆ ಹಾಡೆಲ್ಲಾ ಕೇಳ್ತೀರಾ ಇಷ್ಟಾನ
ನಾ ಕೇಳ್ತೀನಿ ಅಷ್ಟೊಂದ್ ಏನಿಲ್ಲ ಆದ್ರೂ ಆವಾಗ ಹೋದ್ರೆ ಒಂದ್ಸರಿ ಹೇಳ್ತಿರ್ತಿನಿ
ಹ ನಾವುನು ಕೇಳಿದ್ ತಿರ್ಚಿ
ಎಂತ ಮಾಡಿತ್ತು ನಿಮ್ಗೆ ಎಂತ ಆಡಿತ್ತು ನಿಮ್ಗೆ
ನಮ್ಗೆ ಎಲ್ಲ ತರದ್ ಹಾಡು ಅಂದ್ರೆ ಇಷ್ಟ ಅದು ವಿಶೇಷವಾಗಿ ಮೃದುವಾದ ಹಾಡುಗಳನ್ನು ಅಂದ್ರೆ ಇಷ್ಟ ಅಂದೆ ತಿರುಗಾಡ್ಬೇಕಾದ್ರೆ ರಾತ್ರಿ ಹೊತ್ತು ಬೇಜಾರು ಅನ್ಸಿದೆ ಅನ್ ತಾಡು ಕೇಳ್ತೀನಿ ನಾನು ಜಾಸ್ತಿ ಅಂದರೆ
ಹ್ಮ್ ಹ್ಮ್
ಹ್ಮ್
ಇಗದೆ ಸ್ನೇಹಿತರೇ
ಹಾ ಯಶೋಧ ಅವ್ರೆ
ಸ್ನೇಹಿತರು ಹೇಗಿದ್ದಾರೆ
ನಮ್ ಸ್ನೇಹಿ ಈತ್ರ ಎಲ್ಲ ಚೆನ್ನಾಗಿದ್ದಾರೆ ನೋಡಿ
ಹ್ಮ ನೀವಾದ್ರೂ ಹೋಗಿದ್ರ ನೀವು ಪ್ರವಾಸಕ್ಕೆ
ಈ ಎಲ್ಲೂ ಹೋಗಿಲ್ಲ ಇತ್ತೀಚೆಗೆ ನೀವ್ ಹೋಗಿದ್ರಾ
ಹ ಹೋಗಿಲ್ಲ ನೋಡೇ ಹೋಗ್ಬೇಕಿನ್ನು
ಎಲ್ಲಿ ಹೋಗ್ಬೇಕು
ನನ್ ಮೂರ್ ದಿನ ಇದು ಪರೀಕ್ಷೆ ಇದೆ ಪರೀಕ್ಷೆ ಮುಗಿದ್ಮೇಲೆ ಹೋಗ್ಬೇಕು ಮೈಸೂರ್ಗೆ ಇಲ್ಲಾಂದ್ರೆ ಕೋಟೆವ್ರರಿಗೆ ಪ್ಲಾನ್ ಹಾಕ್ತಿದಿದ್ದಾರೆ
ಹಾ ಹಾ ಹ್ಮ್ ಹೌದಾ ಹ್ಮ್ ಹ್ಮ್ ಚೆನ್ನಾಗಿ ಬಿಡಿ ಹಂಗಾದ್ರೆ ಹ ಸೋ ಎಲ್ಲ ಓಡಾಡ್ಕೊಂಡ್ ಬನ್ನಿ ನೋಡ್ಕೊಂಡು ಬನ್ನಿ ಎಲ್ಲ
ಹ್ಮ ಮರಿ ಮತ್ತೆ ಏನ್ ಮಾಡನಾಗಡಿ ಸಾಕಾಗಬಿಡುತ್ತೆ ಇಲ್ಲೆ
ಹ್ಮ
ಇಲ್ಲಿ ಜೀವ್ನ ಸಾಕಾಗ್ಬಿಡುತ್ತೆ
ಹಾ ಹೌದೌದು ಹ್ಮ್ ಒತ್ತಡ ಎಲ್ಲ ಜಾಸ್ತಿ ಜಾಸ್ತಿ ಇರುತ್ತೆ ಅಲ್ವಾ
ಹ್ಮ್ ಅದ
ಹ್ಮ್ ನ ಅದು ನಿಜನೇ ಬಿಡಿ
ಅ
ಹ್ಮ್ ್ಮ ಮಚ್ಚ
ಹ್ಮ್ ಹ್ಮ್
ತುಂಬಾ ಚೆನ್ನಾಗ್ ಮಾತಾಡ್ತಾ ಇದಿ ಇದನ್ನ
ಹ ಬಿಡ ಹ
ಹ್ಮ್ ಮತ್ತೆ ನೀವೆಲ್ಲಿ ಇರೋದ ಹಳ್ಳಿ ಎಲ್ಲ ಏನು
ನಾವಿರೋ ಹಳ್ಳಿಯಲ್ಲೇ
ಸಟ್ ಹಳ್ಳಿಯಲ್ಲಿ ಹ್ಮ ನಾವು ಹಳ್ಳಿಯಲ್ಲಿ
ಹಮ್ಮೇ ಹಳ್ಳಿ ಜೀವನ ತುಂಬಾ ಚೆನ್ನಾಗಿರುತ್ತೆ
ಚೆನ್ನಾಗಿರುತ್ತೆ ಚೌದು ಅಂದ್ರೆ ನಾವುಟ್ಟ ಬೆಳೆದಿದ್ದೆಲ್ಲ ಹಳ್ಳಿ ನೀ
ಹ್ಮ್
ಆದ್ರೆ ಇವಾಗ ಅಭ್ಯಾಸ ಮಾಡಕ್ಕೆೆ ಸಿಟಿಿಗೆ ಬಂದಿದ್ದ್
ಹ್ಮ ಹ
ಅ್ರ ಯಾರ್ ಕೇಳಿದ್ನನು ಹಳ್ಳಿ ಅಂತ ನೀವು ಹೇಳ್ಬೇಕಲ್ವಾ ಅನ ಹುಟ್ಟಿ ಬೆಳೆದು ಎಲ್ಲಾ ದೊಡ್ಡವರಾಗಿದಲ್ಲ ಅಲ್ಲಿ
ಹ್ಮ ಹ್ಮ್
ಮದಕ ಅದ ಅಂದ ಇಷ್ಟಮ ಹ್ಮ್
ಹ ಗ ಇಲ್ವಾ ಹಳ್ಳ ಹಳ್ಳ ಸಲ್
ಹಾ ಅದು ನಿಜಾನೇ ಬಿಡಿ ತುಂಬಾ ಚೆನ್ನಾಗಿರುತ್ತೆ ನಮಗೂ ಹಳ್ಳಿ ಅಂದ್ರನೇ ಇಷ್ಟ ಹ್ಮ್
ಹೇಳಿಕಣ ನೋ್ರಿ ಏನ್ ಹೇಗಿದೆನ್ನ
ಹ್ಮ್ ಹೇಳಿ ವಿಷದೌರ
ಮತ್ತೆ ಯನಾದ್ೂ ಹೇಳಿ ಸಹ ನಾವ್
ಹ್ಮ್ ನೀವೇ ಹೇಳ್ಬೇಕು ನಮ್ಮತ್ತ ತ್ರೈಂದು
ಹ್ಮ್
ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ
ಹ್ಮ್
ಹ್ಮ್ ಚೆನ್ನಾಗಿ ಹೇಳ್ತಿದ್ದೀರಾ ಎಲ್ಲಾ ವಿವರಣೆ ಎಲ್ಲ
ಹ್ಮ್
ಹ್ಮ್ ಇಷ್ಟ ಆಯ್ತು ನೀವು ಮಾತಾಡೋದ್ ನಡೆ ನಡೆ ನನ್ಗೆ ಹ್ಮ ಮತ್ತೆ ಏನ್ ಮಾಡ್ತಿದ್ರಿ ಸುಮ್ನೆ ಕೂತ್ಕೊಂಡಿದ್ರ
ಮೆ ಇದು ಹುಣಸೆ ಹಣ ಬ ಇದಾವಲ್ವಾ ಅದನ್ನೇ ಶುಲ್ಕೋತ ನಿಂತಿದೀನಿ ನೋಡಿ ನೀ ತಿಂದಿದ್ದೀರದ ಹ
ಹಾ ನಮ್ಮ್ ಹಳ್ಳಿ ಊರಲ್ಲೆಲ್ಲ ಎೆಲ್ಲ ಇ ಅ ದೊಡ್ಡ ದೊಡ್ಡ ಮರ ಇರ್ತವೆ ಗೊತ್ತಾ
ಹ ಅದೇ ಅ ನೀ ಅಂದ್ರೆ ಉರಸೀರಾ ಅಲ್ವಾ ಅದ್ನ ತಗೊಂಡ್ ಬಂದು
ದೋರಿತೀವಿ
ಹ್ಮ್ ಅದ
ಅದ ಉರಿದು ಸ್ವಲ್ಪ ಉಪ್ಪ ಹಾಕಿ ಉರಿದ್ರೆ ಏನೋ ಚೆನ್ನಾಗಿರುತ್ತೆ ಕೆಲ್ವರುಚಿ
ಮತ್ತೆ ಏನ್ ಮಾಡಕ್ ಆಗಲ್ಲ ಇವಾಗ ಅದು ನಾವ್ ಹಂಗೆ ಉರ್ಗ್ ಬಿಿಡ್ತವಿ ತ
ಹೌದಾ ಅಂದೆ ನಮ್ ಕಡೆ ಎಲ್ಲ ಉಪ್ಪ ಿ ಒಂದ್ ಸ್ವಲ್ಪ ಒಂದ್ ಎರಡು ಹನಿ ಅಷ್ಟು ನೀರ್ ಹಾಕ್ತಾರ ಯಾಕಂದ್ರೆ ಅದು ಉಪ್ಪ ಎಲ್ಲಾ ಇರ್ಕೋಬೇಕು ಕಲ ಬಿಜ ಕೆಲ್ಲ ಪಾಕಿ ಕುರಿತನ
ಹ್ಮ್
ಅದ ಹಂಗೆ ಹ್ರರು ಒಂತರ ಸಪ್ಪ ಸಪ್ಪೆ ಅಂತ ಅನ್ಸುತ್ತೆ
ಅಂಗ ಹೇನ ಚೆನ್ನಾಗೇ ಇದೆ
ಹ ಹೌದಾ ಅಂದ್ರೆ ಎಲ್ಲಾಊ ಊರಲ್ಲಿ ಒಂದೊಂದ ತರ ಅಲ್ಲ ಎಲ್ಲ ಊರಲ್ಲಿ ಅಲ್ಲಿ ಒಂದೇ ತರ ಇರಲ್ಲ ಹ್ಮ ಹ್ಮ್ ನೋಡಿ ನೀವು್ ತುಂಬಾ ಚೆನ್ನಾಗಿ್ ಮಾತಾಡಿದ್ರಿ ಸಮಯ ಹೋಗ್ತಿೀರದೆ ಗೊತ್ತಾಗ್ತಿಲ್ಲ ನನ್ಗಂರುೂ ನಿಮ್ ಜೊತೆ ಮಾತಾಡ್ತ
ಹದ
ಹ್ಮ ಮತ್ತೆವಲಾದ್ರಮ ಬೇಜಾರ ಅನ್ಸಿದ್ರೆ ಕರೆ ಮಾಡಿ
ಮಾಡ್ತವ್ರಿ ಹ ಮಾಡೇ ಮಾಡ್ತೇವ್ರಿ ಅದ ಸನ್ ಅವ್ರೆ ನಿಮ್ ಜೊತೆ ಮಾತಾಡಿದ ತುಂಬಾ ಚೆನ್ನಾಗಯತು
ಹಾ ನಮಗೂ ಕೂಡ ತುಂಬಾ ಚೆನ್ನಾಗಿ್ ಮಾತಾಡಿದ್ರಿ ಖುಷಿ ಅನ್ಸಿತ್ತು
ಹ ಹೆ ಮತ್ತೆ ಕರೆ ಮಾಡಿ ಮಾತಾಡ್ ಾನ
ಹಾ ಧನ್ಯವಾದಗಳು ವಿಷದವರು